ಹಲೋ
ಅಪ್ಪದಾವು ಅರಾಮಾ
ಹಾ ಆರಾಮ್ ಮಾಡ್ತಾ ಯಾರ ಫೋನ್ ಹಿಡಿದ್ಲುನೋಡು
ನಾನ ವೆಂಕಟೇಶಪ್ಪ ನವೀನ್ ಅವ್ರ ಫ್ರೆಂಡ್
ಹ ರೈಟ್ ರೈಟ್ ರೈಟ್ ಏನ್ ಮ ಪ್ಪಾ ಆರಾಮ ಆರಾಮ ಹಾ ಆರಾಮ್ ಮಾಡಪ್ಪ ನಾನು ಹೇ--ಇಲ್ಲಿ--ಕು ಕೋಚಿಂಗ್ ಮಂಡ್ಯಾ
ಬೆ--ಅಬ ಬ ಬಾ
ಹಾ ಫ್ರೀ ಕೋಚಿಂಗ್ ಆಗ್ಯದಾ
ಹ್ಮ ಹ
ಹಾ
ಹ್ಮ
ಅಣ್ಣಾವ್ರ್ ಬಂದ್ರು ನೋಡು ಮೊನ್ನೆ ಬಂದಿನು ಮೂರ್ ನಾಕ್ ದಿನ ಆಯ್ತು
ಹ್ಮ ಹ ಏನ್ ಸ್ಟಾರ್ಟ್ ಆಗತೆ ನ್ ಕೋಚಿಂಗ್
ಅದುನ್ಯ ಮತ್ತ್ ಮತ್ತ ಯಾವ್ದನು ಮತ್ತತ್ ಈ ಕಡೆ ಯಾವ್ದ್ ಕಾಂಪ್ಯೂಟರ್ ಹಂಗೆ ಇದು ಮಾಡ್ಬೇಕಿಲ್ಲ ಏನ್ ಅಂತಾರಲ್ಲಾ ಮತ್ತೆ ಯಾವ್ದ ಸುರೇಶಣ್ಣ ಇದು ಮಾಡ್ಕೋಬೇಕಿಲ್ಲ ಅಂದೆ ಯಾವ್ದೋ ಅಪ್ಲಿಕೇಶನ್ ಹಾಕಿದ್ದಿಲ್ಲ ಅಂದೆ
ಹ ಏನ್ ಸೌಂಡ್ ಬರವಲ್ತ ಸ್ವಲ್ಪ ಬಾಳ ಲೋ ಬರಕತ್
ಹ ಗಾಳೆ ಬಿಟ್ಟದ ಸ್ವಲ್ಪ
ಹೌದಾ ಮ ಕಡೆ ಮಳೆ ಜಗ್ಯಾದೇನೊ ಏನಿಲ್ಲ ಇಲ್ಲೇ ಶಾಪುರ ಹೋಸ್ಟ್ಲಲ್ ಇದ್ದೆ
ಹ್ಮ್
ಹ್ಮ್ ಏನು ಮಳಿ ಜಗ್ಗಿ ಗ್ಯಾದೆ ನಲ್ಲಿ
ಮಳಿಗಾ ಹ್ಮ್ ಗರಂಗ ಬರಪ್ಪ
ಹ್ಮ್ ಹ್ಮ್ಊಟ ಅ ಕಡೆ ನಿನ್ನೆ ನೈಟ್ ಬಿದ್ದದ ಬಂದಿತ್ ಮಳಿ ಇವಾಗ ಮತ್ತೆ ಮಳೆ ಅದ ಹ್ಮ್
ನಾನ ಇ ಈ ಸ್ವಲ್ಪ ಓ್ತತ್ತೀದೆ ಕುಂದೆ ಲೈಟ್ ಹೋಯ್ತು ಹಗ್ ಬಂದೆ ನೋಡ
ಹರು ಜನು
ಹ್ಮ್
ಹ್ಮ್ ಮತ್ತೆ ಎಕ್ಸಾಮ್ ಕಡೆ ಡಿಗ್ರಿದು ಡಿಗ್ರಿ ಮುಗಸಿದನು
ನ
ಹಲೋ
ಮನೇನ ಕಂಪ್ಲೀಟ್ ಆಗಿರಗ್ರೀ
ಹೌದಾನ
ಹಾ ಮತ್ತೆ ಅವನು ಟ್ಯೂಷನ್ ಹೋಗ್ಲಿಲಿಲ್ಲ ಅದು ಇದ್ರ ಮ್ಯಾಗ ನಿಮ್ ಮ್ಯಾಗ ಒಂದು ಅಪ್ಲಿಕೇಶನ್
ಯಾವ್ದ್ ಬಿಟ್ಟಿಲ್ ನೋಡ ಬಿಟ್ರ ಹೇಳಏ ಮತ್ತೆ ಯಾವ್ದೊಂದ ಬಿಟ್ಟಾರೇನ ಹಲೋ
ಕೇಳತ್ವಾ
ಹಾ ಕೆೇಳಸಾಗುತ್ತೆ ಅದ ಯಾವ್ದ ಬಿಟ್ಟಿದ್ರೆ ಹೇಳಪ್ಪ ಅಂದೆ ಕ್ಲಿ
ನ ನರ್ಸಿಂಗ್ ಮ್ಯಾಗ ಒಂದು ಅಪ್ಲಿಕೇಶನ್ ಬಿಟ್ಟಿದ್ರು ಆರರ್ ಬಿ ಆರ ಹ ಅದು ಟ್ರೈನ್ಗ ಕೆಲ್ಸ ಮಾಡದಿ ಇರ್ತದ ಪೋಸ್ಟ ನಂದ್ ಸಾರಿದು ಹಲ್ ಕರ್ನಾಟಕ
ಹ ಅಲ್ಲಿ ಅನ ಸರ
ಹಾ ಅನ್ನೊಂದ್ ಸರ್ದು ಪೋಸ್ಟ್
ಮಳಕನ್ವಿಟರ್ ಪೋಸ್ಟ್
ಹೌದು
ಮ ನಿಂದೇನ್ ಯಾವ್ದನ್ ಆಗಿಲ್ಲಂದ ಈ ಕಡೆ ಯಾವ್ದ ಅವ ಯಾವ್ದ ಟ್ರೈ ಮಾಡಕ್ ಕುಂತಿದ ಅಂತಲ್ಲ
ಹೌದ ಆಲ ಚಲಾಗಿ ಕೋಚಿ ಬಂದಿನ ಈಗ
ಹ ಹಾ ಯು ಪಿ ಎಸ್ ಸಿ ಕೋಚಿಂಗ್ ಅಂದ್ರೆ ನೀವಾಗ ಇದು ಪೂ ಡಿಗ್ರಿ ಮುಗ ಕಂಪ್ಲೀಟ್ ಆದ್ರೆ ಬರ್ತಾರ ವಿ ಪಿ ಎಸ್ ಗೆ
ಹ ಹಾ ಡಿಗ್ರಿ ಕಂಪ್ಲೀಟ್ ಆಗಿರೆ ಬರ್ತದೆ ಇಲ್ಲಾಂದ್ರೆ ಬರದಲ್ಲ
ಹಾ ಹ್ಮ ಅಂದ್ರೆ ಇವಾಗ ಎಷ್ಟು ವರ್ಷ ಯ ಕೋಚಿಂಗ್ ಅದು
ಹಾ ಇದಾ ಆರ್ ತಿಂಗಳ ಮೇನ್ಸ್ ಆರ್ ತಿಂಗಳ ಪ್ರಿಲಿಯಮ್ಸ್
ಅಂದ್ರೆ ಒಂದು ವರ್ಷ
ಹಾ ಒಂದು ವರ್ಷ
ಹ್ಮ ಹಾ ಹಾ
ಹ್ಮ್
ಎಲ್ಲಾ ಊಟ ಗಿಟಾ ಎಲ್ಲ ಅವ್ರ ಕಡೆನು
ಹ ಊಟ ಎಲ್ಲಾಟೋ ಕಡೆ ಮತ್ತೆ ಓದ್ಲಕ್ ಬುಕ್ಕ ಕೊಡ್ತಾರ ಇರಕ್ ಒಂದ್ ಹಾಸ್ಟೆಲ್ ಅದ ಮತ್ತೆ ಬಾಜುನ ಕೋಚಿಂಗ್ ಸೆಂಟರ್ ಮತ್ತೆ ತ ಮತ್ತ ದಿನಕ್ಕ ಏನಿಲ್ಲ ಅಂದ್ರೆ ಒಂದು ಎಂಟು ಲಕ್ಷ ಎಂ ಯವ
ಹ್ಮ ಹಾ
ಹ್ಮ್ ಕ್ಲಾಸ್ ತಪ್ಪಂಗಿಲ್ಲ ಪುರಾ ಸ್ಟ್ರಿಕ್ಟ್ ಅಲ್ಲಿ
ಮತ್ತ ಪೀಸಾನೂ ಬಹಳಷ್ಟುರ್ತೀರ್ತಾವ
ಹಾ
ಹ್ಮ್ ಎಕ್ಸಾಮ್ ಏನ್ ಡೈಲಿ ಇರ್ತವ ಏನ್ ಹ್ಮ ಹ್ಮ್ ದಿನ್ನ ಟೆಸ್ಟ್
ಹಾ ಟೆಸ್ಟ್ ದಿನ ನೈಟ್
ಹ್ಮ್ ಇದು ಅಮೌಂಟ್ ಎಷ್ಟ ಫೀಸು
ಹಾ ಫೀಸ್ ಏನಿಲ್ಲ ಫ್ರೀ ಕೋಚಿಂಗ್ ಆಗಿದೆ ಮೈನ ಡಿಪಾರ್ಟ್ಮೆಂಟ್ ಕಡೆಯಿಂದ
ಹೌದೆನ್ ಹು ಅಂದ್ರೆ ಬರೋದು ಒಂದ್ ವರ್ಷ ಮು ಆಮೇಲೆ ಬರುತ್ತೆ
ಹ್ಮ
ಒಂದ ಮುಂದಿನ್ವರ್ಷ ಇಪ್ಪತ್ತಏಳಕ್ಕೆ ಬರ್ತಂತೆ ಈ ಕಡೆ ಬರ್ಬೇಕಂದ್ರೆ ಮತ್ತೇ ರಾಜೆ ಗಿಜೆ ಕೊಡಲ್ಲೇನ
ಇಲ್ಲ ಕೊಡಂಗಿಲ್ಲ
ಹ್ಮ್
ಹ್ಮ್ ಅದಕ್ ಒಂದಿನ ಗ್ಯಾಪ್ ಮಾಡಂಗಿಲ್ಲ ಮ
ಮತ್ತೆ ಹೆಂಗ ಈ ಕಡೆ ಏನ ಪ್ರಾಬ್ಲಮ್ ಐತ್ ಮನ್ಯಾಗ್ ಅಂದ್ರ
ಅಂತದ್ದು ಏನ್ ದೊಡ್ಡ ಪ್ರಾಬ್ಲಮ್ ಇದ್ದ ಮತ್ತೆಏನೋ ಹೇಳ ಹೇಳಿ ಬರ್ಬೋದು
ಹೌದನ
ಹ ಸಣ್ಣ ಪುಟ್ಟ ಪಂಕ್ಷನ್ ಗಿಂಕ್ಸನ್ ಬರಾಕ್ ಆಗಲ್ಲ
ಇನ್ ಸ್ವಲ್ಪ ಮೊದಲೇ ಗೊತ್ತಿದ್ದಿದರೆ ಹ್ಮ್ ನಾವುನು ನರ್ಸಿಂಗ್ಂದ್ರೆ ಇವಾಗ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕಲ್ಲ ಬರ್ಬೇಕಂತ
ಡಿಗ್ರೀ ಕಂಪ್ಲೀಟ್ ಆಗಿಲ್ಲ ಇನ್ನು ಒಂದ್ ವರ್ಷದಲ್ಲ ಲಂದ
ಇಲ್ಲ ನಮ್ ನರ್ಸಿಂಗ್ ಆದವ ನರ್ಸಿಂಗ್ ಡಿಗ್ರಿ ಅ ಬರಲ್ಲ ಅವ
ಬರ್ಲಾನ
ಹ ಹ
ಡಿಗ್ರಿ ಅಂತ ಹೇಳಿ ಕನ್ಸಿಡರ್ ಅ ಅಂತ ಕೇಳ್ಪಟ್ಟೆ ನ
ಅಂದ್ರೆ ಬಿ ಎಸ್ ಸಿ ಕಾಮನ್ ಡಿಗ್ರಿ ಬರ್ತದು
ಹೌದಾ ಹ್ಮ್ ಹ್ಮ್ ನಾನ್ ಅದೇ ಕಣಸ ಆಕ್ತ ತೋ ಟ್ಟ
ಇಲ್ಲ ಇಲ್ಲ ನಾ ಇದು ನ ಇದು ಮೂರ ವಷ ಇ ಬ ಇದು ನಮಗ ಬರಲ್ಲ ಇದು ಇದ ಆದ್ಮೇಲೆ ಬೇಕ ಪೋಸ್ಟ್ ಬೇಸಿಕ್ ಬರುತ್ತ ನಮಗದು ಇನ್ನ ಎರಡು ವರ್ಷ ಅದನ್ ಆದ್ಮೇಲೆ ಮತ್ತೆ ಸೀಟ ನೀಟ್ ಅ ಮತ್ತೆ ನೀಟ್ ಬರ್ತದೆ ಅದು ಎಗ್ಝಾಮ ಬರಕ ಹ
ಹ್ಮ್
ಅದು ಬರ್ತ ಅ ಬಂದ್ಮೇಲೆ ಮತ್ತೆ ಅದನ್ನು ಅ್ರ ಆಗ್ಬೌದು ಅಂದ ಇಲ್ಲಾಂದ್ರೆ ಮತ್ತೆ ಎಲ್ಲಾದ್ರೂ ಪ್ರೈವೇಟ್ ಕಂಡಡಸ್ ಮಲ್ಲ ಮಾಡ್ಬೇಕಾಗತ್ತೆ ಹಾ ಹ್ಮ್ ಹ್ಮ ಹ್ಮ
ಸರ್ ಕೆಲಸಬೇಕಿತ್ತು
ಎಲ್ಲ ಇನ್ನು ಆಗಿಲ್ಲ
ಇಲ್ಲ ನನ್ ನಿನ್ ಕಡೆಯಿಂದ ಹೆಲ್ಪ್ ಆಗ್ಬೇಕುಂದ
ಹಾ ಹೇಳಿ ಹೇಳಿ ಏನು
ಅದು ಮುಖಕ್ಕೆ ಮೊಡವೆಗಳು ಜಾಸ್ತಿ ತ ಪಿಂಪಲ್ಸ್ ಹ್ಮ್
ಹೌದಾ ಅಲ್ಲಿ ಅಲ್ಲ ಬಂದ್ರೆ ಅ ಗುಳ್ಳಿ ಅವು ಪಿಂಪಲ್ಸ್ ಏನು ಕಂಟಿನ್ಯೂ ಹಂಗಗೆ ಇರ್ತಾವ ಹಂಗೇ ಇದಾವ ಯಾವಾಗ ಬಂದಾಗ ಹೋಗೋದ ಕೆಲಸ ಮಾಡಬೇಕು
ಹಾ ಬರೋದು ಹೋಗಂದು ಬರೋದು ಹೋಗ ಮಾಡ್ತಾವ ಹಾ ಕಮ್ಮಿ ಆಗದು ಜಾಸ್ತಿ ಆಗದು ಎಲ್ಲಾದ್ರೂ ಪೂರ ಕಡಿಮೆ ಆಗ ಮದ್ ಬರೋದು
ಒಂದ್ರೆ ಅದು ಅದ್ರಾಗ ಏನ್ ಕ್ಯೂ ಬರ್ತ್ತ ಏನ್ ರಕ್ತ ಬರ್ತ ತೋಡದ್ರ
ಏನೇನುಬಲು ಜಾಸ್ತಿ ಗಟ್ಟಿ ಇರ್ತಾವ
ಬ ಕ್ಯೂ ಬರ್ತ ನ
ಇಲ್ಲ ಚೀನ ಬರಲ್ಲ ಬರ ರಸ ಬರ
ಹೌದಾ ಅದು ಜಾಸ್ತಿ ಹೊಡ್ಕೊಳಕ್ ಹೋಗಬೇಡದು ಅದು ಇದು ಮಾಡಕ್ ಹೋಗ್ಬೇಡ ಇಲ್ಲಾಂದ್ರೆ ಅವೆಲ್ಲಾ ಕಲಿ ಕಲಿ ಕುಂತ ಬಿಡ್ತು ಹ್ಮ್ ಅಷ್ಟೇ ಇರ್ಲ ಅದು ಎಲ್ಲ ಅದು ಎಲ್ಲಾ ನೀರಿಗ ಒಂದೊಂದ್ ವವರ್ ನೀರಿಗೆಗ ಆಗಿ ನೀರಿಗೆ ಆಕ್ತಿರ್ತಾವ ಮತ್ತೆ ಒಂದು ಒಂದೊಂದು ಬಾಡಿದಲ್ಲಿ ನೀರ್ ಕಮ್ಯಾಗಿರುತ್ ತ್ತ ವಾಟರು ಹ್ಮ್ ಅದಕ್ಕೆ ಹೀಟನ್ ಸ ಹೀಟ್ ಆಗಿ ಗುಳಿ ಎಲ್ಲ ಹಾಕ್ತಿರ್ತವ, ಮತ್ತೆ ಇನ್ನೊಂದು ವಯ್ಸ ವಯ್ಸಿನ ಗುಳಿ ಅಂತಿರ್ ಮತ್ತು
ಕಚ ನಷ್ಟತ ಮುಳಗಾವಾವ ಏ ಸ ಇಪ್ಪ ನಾಲ್ಕ
ಹ್ಮ ಹಾಕಿರ್ತಾವ ಹಂಗೇನಲ್ಲ ಇಪ್ಪತ್ನಾಕ, ಹೌದಾ, ಒಂದ್ಸತಿ ತೋರ್ಸಬೇಕಲ್ಲ ಮತ್ತೆ ಸ್ಕಿನ್ ಡಾಕ್ಟರ್ ಬಲಿ.
ಅದ ತೋರ್ತಿದಲ್ಲಿ ಕಡಿಮೆ ಆಗವಲ್ದು, ಚಲೋ ಡಾಕ್ಟರ್ದು ರೆಕಮೆಂಡ್ ಮಾಡತ್ತನಣ.
ಇದಾರೆ ಇಲ್ಲಿ ನಮ್ದು ಚಲೋ ಡಾಕ್ಟರ್ ಇದಾರೆ ಇಲ್ಲಿ ಒಂದಿ ಇಬ್ರು ಮೂವರಿಗೆ ನಮ ಹಾಸ್ಲದಾಗ ಆಗಿತ್ತು, ಕರ್ಕೊಂಡ್ ಹೋಗಿದ್ದೆ, ಕರ್ಕೊಂಡ ಹೋಗಿದ್ದೆ ಒಂದ್ ಒಂದಏನ್ ಎರ ಐ ಐಟ್ಮೆಂಟ್ ಕೊಟ್ಟ ಆಯ್ತು ಕಲಾಸ್ ತಿರ್ಗಿ ಬಂದೆಲ್ಲ ಅವ್ರ ಈಗ ತಗ. ಅವ್ರಿಗು ಕೀವು ಬರೋದು ಕ್ಯೂ ಒಡೆದ ಕ್ಯೂ ಆಗೋದು, ಮತ್ತೆ ಉ ಉ ಆ ರಕ್ತ ಬರೋದು. ಆತರ ಆಗ್ತಿತ್ತು ಹ್ಮ್
ಹ್ಮ್
ಆತರ ಆಗ್ತಿತ್ತು ಹ್ಮ್, ಎಲ್ಲಾ ಕಡಿಮೆ ಕ್ಲಿಯರ್ ಐತ್ ನೋಡ್ರ ಮುಖ ಎಲ್ಲ ಅವ
ಸಾ ಬಟ್ಟೆಗೆ
ಮತ್ತೆ ಯಾವಗ ನೀನ್ ಅಕಡೆ ಹೋಗ ನೋಡ ಅಲ್ಲಿ ಯಾರ ನೀ ಅಲ್ಲ ಇದ್ರ ನೋಡ ಯಾರ ಬಲ್ಲೆನು
ಸ್ಕಿನ್ ಡಾಕ್ಟರ್ಲ್ಲಿ ಯಾರು ಇಲ್ದೆ ಇದ್ರೆ ಯಾವನ ಕ್ರೀಮ್ ಇದ್ರೆ ಮಾಡಲ್ಲ
ಹ ಎಲ್ಲ ಅದು ಕರೆಕ್ಟ್ ಬಿಡ ನೀ ಹೇಳದು ಅದು ನೋಡಿ ಹೇಳಕ್ ಆಗ್ತಿತ್ತು ಅದು ಹಂ ಹಂ ಯಾವ ಗುಳ್ಳೆ ಅಂತ ಗೊತ್ತಾಗ್ತಿತ್ತು.
ಅವರು
ಹ್ಮ್ ಅದು ನೀನ್ ಅಲ್ಲಿಂದ ಹೇಳಿದ್ರೆ ನಮ್ಗ್ ಗೊತ್ತಾಗಲ್ಲ ಅದು, ಮತ್ತ ಆಮೇಲೆ ನಿನ್ಗೆ ಸೈಡ್ ಮತ್ತೆ ನಿನಗೆ ಸೈಡ್ ಎಫೆಕ್ಟ್ ಆಗತ್ತೆ ಎಲ್ಲ. ಹ್ಮ್ ಅದೇ ಆಪೋಜಿಟ್ ಕುಂತ ನೋಡಿದಂದ್ರೆ ನೋಡಿದ ಅದು ಇವತ್ತ ಇದೆ, ಈ ಇದು ಇದು ಹಚ್ಚು ಇದು ಐಟ್ ಮೆಂಟ್ ಮತ್ ಫೇಸ್ ವಾಸ್
ಎಲ್ಲಿದಪ್ಪಾ ನೀನು ಚೆನ್ನಾಗಿದ್ಯಾ ಹ್ಮ್
ಹ್ಮ್ ಅದ ಅಲ್ಲಿದೆ ಮತ್ತ ಏನ್ ಮಾಡೋಕಾಗಲ್ಲ ನೋಡು ಯ ಸೋಪ್ ಯಾವ್ದ್ ಯೂಸ್ ಮಾಡ್ತಿ.
ಅಪಾಯಿಂಟ್ ಮಾಡಿದ್ರು ಒಂದ ಯಾಕ್ನಿಲ್ ಅಂತೇಳಿ.
ಹಾ ಹ್ ಯಾಕ್ನಿ ಹ್ಮ
ಯಾಕ್ನಿಲ್ ಅಂತೇಳಿ ಬರ್ ಅದೊಂದು ಆ್ಯಂಟಿ ಯಕ್ನಿ ಸೋಪು ಅದು ಯೂಸ್ ಮಾಡೋದು
ಷ್ಟ ಬರ್ತದು ಮುಖ ಕಷ್ಟೇ ಬರ್ತದು
ಹಾ ಮುಕ ಅಷ್ಟೇ ಯುಸ್ ಮಾಡಿದವ್. ಹಾ
ಹ್ಮ
ಯಾಕ
ಬೇಡದು ಚಲೋ ಇಲ್ಲ ಅಷ್ಟು ಹ್ಮ್. ಅಂದ್ರೆ ಅದು ಐಟ್ ಮೆಂಟ್ ಹಚ್ಚಿಂದ ನೀನ್ ಅದು ಐಟ್ ಮೆಂಟ ಹಚ್ಚಿದಾಗ ಅಷ್ಟೇ ಯೂಸ್ ಮಾಡ್ಬೇಕಂದ್ರೆ ಚಲೋ ಅದು ಐಟ್ಮೆಂಟ್ ಹಚ್ ಮಕ್ಳ್ ಯಾರ್ ಯೂಸ್ ಮಾಡಿದ್ರೆ ಮತ್ ಇನ್ನ ಜಾಸ್ತಿ ಆಗ್ತಾವು.
ಮಾಡ್ತೇನ್ ಯಾವದನ?
ತೊಗೊಂಡ ನೀನು ನೋಡಿ ಕೆಸಿ ಚಲೋ
ಹೌದಾ ಸರ್ ಈಗ ತೆಗದ್ಡ್ಗ ನಾ ಮತ್ತೊಂದ್ಸಲ ಫೋನ್ ಹಷ್ಟತ ಅಂತ ಅವ ಹೇಳ ಸರ್.